ಹಲೋ ಹಲೋ
ಹಲೋ
ಅಲೋ ಏನ್ ಮಾಡ್ತಿದೀ ಕಣೆ ಏನು ಕರೆ ಮಾಡ್ದ ನೀನಾದೂ ಕರೆ ಮಾಡಲ್ಲ ಕಣೆ ಕೆಲಸಿಲ್ವ ಕಣೆ
ಹಾ ಕೇಳಿಸತೀ
ಹ್ಮ ನಾವ್ ಹ್ಮ್ ನಾವ್ ಕರೆ ಮಾಡುದು ಆರಾಮಿದೀನಿ ಕಣೆ ನೀನು ಕಣೇ ನೀನ್ ಆರಾಮಿದ್ಯಾ ಕಣೆ ಹಲೋ
ಹ್ಮ ಚೆನ್ನಾಗಿದ್ದೀನಿ ನಾನು ಏನ್ ಮಾಡ್ತಿದೀಯಾ
ಹ್ಮ ಕಣೆ ಚಂದ ಏನು ಮಾಡಿಲ್ಲ ಕಣೆ ಈಗ ಹ್ಮ್ ಅದೇ ಆರಾಮತಿ ಯಾಕೋ ನಿಂದು ಆ ಆಾಗ ಸ್ವಲ್ಪ ಮಾತಾಡೋದು ಸ್ವಲ್ಪ ಕಟ್ಟು ಕಟ್ಟ ಆದಂಗ ಆಯ್ತದೆ ಕಣೆ ಈಗ ಕೇ ಆಯ್ತಾ ಕಣೆ ನಾನು ಮಾತಾಡೋದು
ಈಗ ಸರ್ವರ್ ಏನೋ ನೆಟ್ವರ್ಕ್ ಇರೋ ಕಡೆ ಬಂದ ಕುತ್ಕತಿಯ ಕಣೆ ನೀನು ಅದು ಕೇೇಳಿಸತಯ್ತ ಕಣೆ ಹ್ಮ ಸರಿ ಆಯ್ತು ಕಣೆ ಈಗ್ ಕೇಸ ಆಯ್ತಾ ಕಣೆ ಅಲೋ
ಹ್ಮ್ ಹಾ ಕೇಳಿಸ್ತಯ್ತಾ
ಕೇಳಿಸತೈತೆ ಕಡೆ ನಾನು ಮಾತಾಡೋದು
ಹಾ ಹಾ ಇವಾಗ ಕೇಳ್ಸ್ತಾ
ಹೌದ ಕಣೆ ಇದು ಏನಿಲ್ಲ ಕಣೆ ನೆನ್ಪ ಅದೆೇ ಅದಕ್ಕೆ ಕರೆ ಮಾಡ್ದ ಕಣೆ ನೀನಾದ್ರೂ ನೆನ್ಪ ಮಾಡಾ್ಕ ಕರೆ ಮಾಡಲ್ಲ ಮತ್ತ ಇನ್ನೇನ್ ಕಣೆ ಸಮಾಚಾರ.
ನಮ್ದು ಪರೀಕ್ಷೆ ಇತ್ತ ಇನ್ನು ಮುಂದಂದು ಮುಂದಿನ ತಿಂಗ್ಳು ನಮ್ಗೆ. ಕೆಲಸ ಕೊಡ್ತಿದ್ದಾರೆ ಕಾಲೇಜ್ ಅಲ್ಲಿ ಅದಿಕ್ಕೆ
ಹ.
ಅದಕ್ಕೆ ಮಾಡಕ್ಕೆ ಆಗಲ್ಲ
ಹೌದು ಕಣೆ ಆದ್ರೂ ಕಣೆ ನೀನು ಹೊಸ ಹೊಸಗಿಳತ್ತ ಬಂದ್ಮೇಲೆ ಕಣೇ ನಮ್ ಮರ್ತೇ ಬಿಡ್ತೀಯ ಕಣ
ಏ ಹಗೆ ನಿಲ್ಕಣೆ ನಿಮ್ಮನ್ ಮರ್ಯಕ್ ಸಾಧ್ಯನಾ ಇಲ್ಲ
ಹೌದು ಕಣೆ ನೀನು ನನ್ಗ ಏನ್ಕ್ಕೆ ಜಾಸ್ತಿ ನೆನಪಾದ ಅಂದ್ರೆ ನೀನ್ ಯಾವಾಗ್ಲೂ ಮೊಟ್ಟ ಮೂಟ್ಟೇದ ಏನುೋ ಮಾಡ್ಸ್ಕೊಬತಿದ್ದಲ್ಲ ಏನೋ ಕರಿ ಏನುೋ ಅಂತಿದ್ದಲ್ಲ ಗೊಜ್ಜಿ ಏನೋ ಅದು ತಿನ್ಬೇಕಂತ ಅನ್ಸ್ತಾ ಈಗ ಹ ಅದು ಮಳೆ ಬರ್ ತ್ತ ಚಳಿಗ್ ತಿನ್ಬೇಕ ಅನ್ಸ್ತ ಕಣೆ ಅದಕ್ಕೆ ಕರೆ ಮಾಡ್ದ ಹೆಂಗ್ ಮಾಡೋದು ಹೇಳ್ತಯ ಕಣೆ.
ಹೌದು ನಾೂ ಸರಿ ಹೇಳ್ತ. ನಮ್ಮ ಸೈಡ್ ಚೆನ್ನ. ನಂಗೊಂಡ್ ಬಿಟ್ಟ ನಂಗ ಮ ನಮ್ಮ್ ಸೈಡ್. ಎಣ್ಣೆ ಹಾಕ್ಬಿಡ್ಬೇಕು ಆ ಒಂದ್ ಪಾತ್ರೆಯಲ್ಲಿ ಫಸ್ಟ್ ಎಣ್ಣೆ ಹಾಕ್ಬೇಕು
ಹ
ಆಮೇಲೆ ಈರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು
ಈರುಳ್ಳಿೆಲ್ಲ ಕೊಯ್ಾ ಇಡ್ತು
ಹಾ ಹಾ.
ಹ ಹ್ಮ.
ಅದನ್ನೆಲ್ಲಾ ಹಾಕಿ ಎಣ್ಣಲಿ ಫ್ರೈ ಮಾಡ್ಬೇಕು ಸ್ವಲ್ಪ ಕಂದು ಬಣವರ್ಗು ಬರ. ಫ್ರೈ ಮಾಡಬೇಕು
ಹೌದ
ಹಾ ಆಮೇಲೆ ಅದಕ್ಕೆ ಉಪ್ಪು ಖಾರ ಅರಶಿ ಿಣ ಮತ್ತುತ್ತ ಬೆಳ್ಳುಳ್ಳಿ ಪೇಸ್ಟ್ ಅಂತಾರಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಹ ಅದನ್ನು ಹಾಕಿ ಅಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು
ಹೌದಾ ಕಣೆ
ಹಾ ಅದಕ್ಕೆ ಮತ್ತೆ ಆಮೇಲೆ ಎಲ್ಲಾ ಆದ್ಮೇಲೆ ಹಾ
ಹ್ಮ ಕಣೆ ಈಗ ನಾವು ನಮ್ಮ್ ಮನೇಲಿ ಬಾಳ ಮಂದಿಗಳು ಇದ್ದಿವ ಎಲ್ಲ ಕಣೆ ಅದಕ್ಕೆ ಎಷ್ಟು ಈರುಳ್ಳಿ ಎಲ್ಲ ಕುಯ್ಕೋಬೇಕು ಎಷ್ಟು ಕುಯ್ಕೋಬೇಕು ಎಷ್ಟು ಟಮೊ ಇ ಎಷ್ಟುಂಟಿ
ಅಂದ್ರೆ ಒಂದು. ಒಂದು ಜಾಸ್ತಿ ಜನ ಈಗ ಎಷ್ಟ್ ಜನ ಇದ್ದೀರಿ ಹೇಳು ನಿಮ್ ಮನೇಲಿ.
ಹ. ನಮ್ಮನೇಲಿ ಸುಮಾರು ಎಂಟು ಜನ ಇದೀವಿ ಕಣೆ ನಾವು ನಮ್ ದೊಡ್ಡಪ್ಪದೀವರು ಚಿಕ್ಕಪ್ಪದಿವರು ಎಲ್ಲಾ ಒಂದೇ ಮನೇಲಿ ಇರ್ೀವಿ ಕಣೆ
ಹಾ ಅಂದ್ರೆ ಒಂದು ಹದ್ನೈದ ಇಲ್ಲಾ ಅಂದ್ರೆ ಇಪ್ಪತ್ತು ಈರುಳ್ಳಿ ತಗೋಬೇಕು ಈಗ ಚೆನ್ನಾಗಿ ಸಣ್ಣದಾಗ ಕಟ್ ಮಾಡ್ಕೋಬೇಕು
ಹೌದ ಕಣೆ
ಹ ಚೆನ್ನಾಗ್ ಸಣ್ಣದಾಗ ಕಟ್ ಮಾಡ್ಕೊ್ಬಿಟ್ಟು ಅದಕ್ ರುಚಿಗೆ ತಕ್ಕಷ್ಟು ಉ ಉಪ್ಪು ಖಾರ ಅರಿಶಿಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಬೇಕು
ಹೌದ
ಹಾ ಹಾಕ ಆದ್ಮೇಲೆ ಅದು ಚೆನ್ನಾಗಿ ಕಂದು ಬಣ್ಣವರೆಗೂ ಇದು ಫ್ರೈ ಮಾಡ್ಕೋಬೇಕು ಆಮೇಲೆ ಮೊಟ್ಟೆ ಒಂದು ಆರು ಮೊಟ್ಟೆ ಹೊಟ್ಟೆಯ ಅದು ಕುದಿಸಬಾರ್ದು ಹಗೆ ಒಡದ್ರಲ್ಲಿ ಹಾಕ್ಬೇಕು ಹಾಕಿ ಐದ್ ನಿಮಿಷ ಬಿಡ್ಬೇಕು ಬಿಟ್ಟಲೆೇ ಹ್ಮ್
ಹೌದ ತಣೆ
ಹಾ ಬಿಟ್ಟಾದ ಆದ್ಮೇಲೆ ಅದ ಇ ಮತ್ತೆ ಇದು ನೋಡ್ಬೇಕು ಇದು ಚೆನ್ನಾಗಿ ಫ್ರೈ ಆಗಿದಲ್ಲ ಅಂತ ಆಯ್ತ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಬುರ್ಜಿ ರೆಡಿ ಆಗುತ್ತೆ ಎಗ್ ಎಗ್ ಕರಿ
ಹೌದಾ ಕಣೆ
ಹ್ಮ ಚೆನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದ್ರೆ ಚೆನ್ನಾಗಿರತ್ತೆ
ಹೌದ ಕಣೆ ನಿನ್ಗೆ ಯಾರ ಇಿದೆ ಎಲ್ಲ ಹೇಳ್ಕೊಟ್ರು ಕಣೆ ಎಲ್ಲಾ ಚೆನ್ನಾಗ್ ಮಾಡೋದ ಕಲ್ ತಿದಯಲ್ಲ ಕಣೆ ನೀನು ನಮ್ಗಿದು ಬರೋದೆೇ ಇಲ್ಲ ನಾನು ಬಾಳ ಇದು ಹೌ
ಹಾಂ ಹೇಳು ಹಾಂ
ಹೌದ ಕಣೆ ನಮ್ದು ಎಲ್ಲಾ ಚೆನ್ನಾಗೆ ಇರುತ್ತೆ ಕಣೆ ನೀನು ಕೇಳ್ತಿದಿಯಲ್ಲ ನಮ್ಗೆ ಇದು ಹೆಂಗೆ ಮಾಡೋದು ಇದು ಕೋಳಿದು ಗೊಜ್ಜು ಅಂತ ಹೇಳಳ್ಲಕ್ಕ ಕಣೆ ಒಂದ್ಸಲ ನಮ್ಮ ಮನೆಗ್ ಬಂದಿದಾಗ ತುಂಬಾ ಬಾಳ ಚೆನ್ನಾಗಿತ್ತು ಅಂತಿದ್ದಲ್ಲ ಕಣೆ
ಹೌದೌದು ಹೇಳು ಚೆನ್ನಾಗಿರುತ್ತೆ ನಿಮ್ಮ ಸೈಟ್ ತಿಂದ್ರೆ ಫುಲ್ ಮಸ್ತ್
ಹ್ಮ ಹೌದ ಕಣೆ ಅದ್ ಹೆಂಗೆ ಮಾಡ್ಬೇಕು ಅಂದ್ರೆ ಕಣೆ ಮೊದಲ್ ಏನ್ ಮಾಡ್ಬೇಕಂತಂದ್ರೆ ಈಗ ಕೋಳಿಲಿ ಅಷ್ಟೊಂದು ಎಲ್ಲ ಅಂಗಡಿ ಕಣೆ ಚೆನ್ನಾಗ ಎಲ್ಲ ಮಾಡಕೊಡಲ್ಲಲ್ಲ ಕ್ಲೀನ್ ಎಲ್ಲ ಹನೆದು ಅದಕ್ಕೆ ಕಣೆ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಮನೆ ಕಡೆ ಅಲ್ಲಿ ತೊಳಿತೀವಿ ಅಂದ್ರೆ ವೆನಿಗರ್ ಅಂತ ಬರುತ್ತೆ ಕಣೆ ಅಂಗಡಿ ಇಲ್ಲಿ ಆ ವನಿಗ ಹ್ಮ ಆ ವೆಿನಿಗರ್ ಅಲ್ಲಿ ನಾವು ಕೋಳಿನೆಲ್ಲ ಚೆನ್ನಾಗ್ ತೊಳಿಬೇಕು ಕಣೆ ಆ ಒಂದು ಸಲಿ ಮೊದಲನೇ ಲ್ಲಿ ನೀರಲ್ಲಿ ಹಾಕಿ ಚೆನ್ನಾಗ್ ತೊಳಿಬೇಕು ಮತ್ತೆ ವೆನಿಗರ್ ಅಲ್ಲಿ ಹಾಕಿ ತೊಳಿಬೇಕು ಕಣೆ ಅದೆಲ್ಲ ತೊಳೆದಾದ್ಮೇಲೆ ಒಂದು ಸೊಪ್ಸುರಿ ಮುತ್ಲಾ ಅಂತ ಬರುತ್ತತ್ ಕಣೆ ಹ ಸಬ್ಸೂರಿ ಮುತ್ಲಾ ಅಂತ ಬರುತ್ತತ್ ಕಣೆ ಆ ಸೊಬ್ಸುರಿ ಮದಲುಕ್ಕೆ ಇದು ಹಾಕ್ಬೇಕು ಕಣೆ ಅದ ಹಾಕ್ ದ್ಮೇಲೆ ಕಣೆತ್ತೆ ಮತ್ತ ಈಗ ಏನ್ ಮಾಡ್ಬೇಕು ಈಗ ಏನು ನಾವು ಗೊಜ್ಜು ಮಾಡ್ತೀವಿ ಎಲ್ಲ ಈಗ ಚಳಿಗೆ ಖಾರ ಕಾರ ಇರ್ಬೇಕಂತ ಅಂದ್ರೆ ಕಣೆ
ಹಾ
ಆೇಏನ್ ಮಾಡ್ಬೇಕು ಅಂದ್ರೆ ಈರುಳ್ಳಿ ಕಣೆ ಈರುಳ್ಳಿ ಕುಯ್ಕೊಂಡ್ ಇಟ್ಕೋಬೇಕಣೆ ಈರುಳ್ಳಿ ಕುಯ್ಕೊಂಡಿ ಕೊಬೇಕು ಈ ಕ್ಯಾಪ್ಸಿಕ್ ದಪ್ಪಿನ ಮೆಣಸನ್ಕಾಯಿ ಅಂತಾರ ನೋಡು ಅದೆಲ್ಲ ಕುರ್ಕೊ ಇಟ್ಕೋಬೇಕಣೆ ಸಣ್ಣ ಸಣ್ಣಕ್ಕೆ ಅದು ಸಣ್ಣ ಸಣ್ಣೆ ಕವೆಲ್ಲ ಕುಯಕ್ ಆದ್ ಇಟ್ಕದ ಅ ಆದ್ಮೇಲೆ ಸ್ವಲ್ಪ ಅರಶ್ಣೀಿನ ಮೆಣ್ಸಿನ್ಕಾಯಿ ಅದೆಲ್ಲ ಚೆನ್ನಾಗ ಕುಯಕಬೇಕುಣ್ಣ ಸಣ್ಣ ಅಕ್ಕಾ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಕಣೆ. ಆ ಶುಂಟಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಣೆ ಎಲ್ಲಾ ಚೆನ್ನಾಗಿ ಆಡ್ಸ್ಬೇಕು ಕಣೆ ಅದು ಅಡಸಿಬಿಟ್ಟ ಕೊಂಡಿ ಸಪ್ರೇಟ್ ಎಲ್ಲ ತೆಗ್ದಿ ಒಂದು ಇದು ಪಿಲೇಟ್ ಅಲ್ಲಿ ಹಾಕೋಬೇಕು ಕಣೆ ಅದು ಹಾಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಕಣೆ ನಿನ್ನೆ ಮೊ ಮೊದಲ ಇದೆಲ್ಲಾ ಅಂದ್ಮೇಲೆ ಒಂದು ಬಾಂಡ್ಲೀಗೆ ಎಣ್ಣೆ ಹಾಕೋಬೇಕ ಕಣೆ ಎಣ್ಣೆ ಹಾಕೊಂಡ ಆದ್ಮೇಲೆ ಅದು ಶುಂಠಿ ಬೆಳ್ಳುಳ್ಳಿ ಏನೋ ಪೇಸ್ಟ್ ಅಂದಲ್ಲ ಕಣೆ ಆ ಪೇಸ್ಟ್ ನ ಎಣ್ಣೊಳ್ಕ್ ಹಾಕೋಬೇಕಣೆ ಹ್ಮ್ ಅದನ್ನ ಹಾಕೋಬೇಕು ಅದಆದ ಮುಖದ್ದ್ಮೇಲೆ ಹಂಗೆ ಸ್ವಲ್ಪ ಏನ್ ಮಾಡ್ಬೇಕಂತ ಅಂದ್ರೆ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅರ್ಶಿಣ ಮೆಣ್ಸನ್ಕಾಯಿ ಕಣೆ. ಹಸಿ ಮೆಣ್ಸನ್ಕಾಯಿ ಮತ್ತೆ ಅದು ಎಣ್ಣೆ ಹೊಳಕ್ಕೆ ಹಾಕ್ಬೇಕು ಅದೊಂದ ಸ್ವಲ್ಪ ಬಣ್ಣ ಕಂದು ಬಣ್ಣ ಚೇಂಜ್ ಆಗೋವರೆಗೂ ಅದ ಹಂಗೆ ಉರಿಬೇಕು ಕಣೆ ಉರ್ದಾದ್ಮೇಲೆ ಕಣೆ ಮತ್ತೆ ಈರುಳ್ಳಿ ಹಾಕ್ಬೇಕು ಕಣೆ ಈರುಳ್ಳಿದು ಕಂದು ಬಣ್ಣ ಆಗೋವರೆಗೂ ಅದನ್ನು ಉರಿಬೇಕು ಕಣೆ
ಹಾ
ನೆಕ್ಸ್ಟ್ ಅದಾದ್ಮೇಲೆ ಕಣೆ ಮತ್ತೆ ಏನ್ ಮಾಡ್ಬೇಕಂದ್ರೆ ದಪ್ಪಿ ಮೆಣ್ಸಿಕಾಯಿ ಅಂತ ಹೇಳುದ್ನಲ್ಲ ಕಣೆ. ಅದಪ್ಪನ್ ಮೆಣ್ಸಕಾಯಿ ಹಾಕು ಅದೇ ಅದನ್ನು ಉರಿಬೇಕು ಯಾಕೆಂದ್ರೆ ಅದು ಹಸಿ ವಸ್ ಎಲ್ಲ ಹೋಗ್ಬೇಕಲ್ಲ ಕಣೆ ಅದಿಕ್ಕೆ ಈರುಳ್ಳಿ ಜೊತೆನೆ ಆಗ ಉರದ್ರೆ ಚೆನ್ನಾಗಿರುತ್ತಲ್ಲ ಕಣೆ ಹ್ಮ ಅದು ಚೆನ್ನಾಗಿರುತ್ತೆ ಮತ್ತ ಏನ್ ಮಾಡ್ಬೇಕಂದ್ರೆ ಕಣೆ ನೆಕ್ಸ್ಟ್ ಚಿಕನ್ ಹಾಕ್ಬಿಟ್ಟು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಮಸಾಲೆಗಳು ಹಾಕ್ಬೇಕ ಕಣೆ ನಮ್ ಕಡೆ ಬಾಳ ನುಡಿ ಅಂತ ಮಾಡ್ತಾರ್ ಕಣೆ ಅದ ಹಾಕ್ಬೇಕು ಮತ್ತೆ ಚಿಕನ್ ಮಸಾಲಾ ಅಂತರ ಹಾಕ್ತರ್ ಕಣೆ ಅದನ್ ಹಾಕ್ಬೇಕು ಈಗ ಗರಂ ಮಸಾಲ ಅಂತಾರ್ ಕಣೆ ಅದನ್ ಹಾಕ್ಬೇಕು ಮತ್ತೆ ಧನಿದ ಪುಡಿ ಅಂತ ಅಂತಾರೆ ಗೊತ್ತ ಕಣೆ ನಿನ್ಗ ಅದು.
ಹೌದ ಹೌದ ನಮ್ ನಮ್ ಸೈಡು ಹಾಕ್ತಾರೆ ಅದು ಅದು.. ಮಾಂಸ ಹಾರಿಗೆಲ್ಲ ಹಾಕ್ತಾರೆ.
ಹ್ಮ ಅದ ಹಾಕ್ಬೇಕು ಮತ್ತೆ ಉಪ್ಪು ಹಾಕ್ಬಿಟ್ಟು ಅದು ಎಣ್ಣೆ ಬರೋವರೆಗೂ ಅದು ಚೆನ್ನಾಗ್ ಹಂಗೆ ಉರಿಬೇಕು. ಕಣೆ ಅದು ಮಾಂಸ ಎಲ್ಲಾ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ ಕಣೆ.
ಹೌದೌ ಹೌದ ಹಾ
ಅದು ಹಸಿವಾಸನೆ ಹೋಗೋವರೆಗು ಚೆನ್ನಾಗ್ ಉರಿಬೇಕು ಕಣೆ ಅದು ಎಣ್ಣೆ ಬುಡ್ಕೊ ಒಳ ವರ್ಗು ಚೆನ್ನಾಗ್ ಉರ್ಬೇಕು ಅದ ಬಿುಡ್ಕೊಂಡ್ ಏನ್ ಮಾಡ್ಬೇಕಂತಂದ್ರೆ. ಕೊತ್ತಂಬರಿ ಸೊಪ್ಪು ಗೊತ್ತ ಕಣೆ ನಿನ್ಗೆ ಆ ಆ ಹು ಆಮೇಲೆ ಕೊತ್ತ ಕೊತ್ತಂಬರಿ ಸೊಪ್ಪು ಮೇಲಾ ಉದುರಸಿ ಅದನ್ನು ಚೆನ್ನಾಗಿ ಬೇಯಿಸಿ ಒಂದು ಈಗ ಏನರ ಸ್ವಲ್ಪ ಬೇಕು ಅಂದ್ರೆ ನಿನ್ಗೆ ರೊಟ್ಟಿ ಜೊತೆ ಆಕ ತಿನ್ಬೇಕಂದ್ರೆ ಮಸಾಲೆ ಎಲ್ಲಾ ಆಡ್ಸ್ಕೋಬೇಕು ನಿ ಮಸಾಲೆ ಹೆಂಗ ಆಡ್ಸದಂದ್ರೆ. ಕಾಯಿ ಉರ್ಗಡ್ಲೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಸ್ವಲ್ಪ ಬಾಡು ನುಡಿ ಅಂತಾರೆ ಕಣೆ ನಮ್ಸ ಕಡೆ ಆ ಬಾಡು ನುಡಿ ಎಲ್ಲ ಚೆನ್ನಾಗ ಮಿಕ್ಸಿಲೆ ಎಲ್ಲ ಆಡ್ಸಿ ಮತ್ತೆ ಅದ ಇದಕ್ ಹಾಕೋಬೇಕು. ಎಲ್ಲ ಉರ್ದಿರ್ತಿ ಎಲ್ಲಾ ಹತ್ರರೊಳಗ್ ಹಾಕೋಬೇಕು ಯಾವಾಗ ಇದ್ ಹಾಕೋಬೇಕು ಅಂದ್ರೆ ಕಣೆ ಯಾವಾಗ ನಿನ್ ಗೊಜ್ಜು ಬೇಕ್ ಈಗ ಅಂದಲ್ಲ ನಿನ್ ಮೊಟ್ಟೆ ಕರಿ ಏನು ಹೇಳ ಇಲ್ಲ ಕಣೆ ಗೊಜ್ಜು ಆ ಗೊಜ್ಜಂಗೆ ಚಪಾತಿಗ್ ತಿನ್ಬೇಕು.. ಒಹ್ ಅನ್ನಗ್ ತಿನ್ಬೇಕು ಮುದ್ದೆಕ್ ತಿನ್ಬೇಕಂದ್ರೆ ನಮ್ ಕಡೆ ಬಾಳ ರಾಗಿ ಮುದ್ದೆ ಮಾಡ್ ಬರಲ್ಲ ಕಣೆ ಅದಕ್ ಬೇಕಂತಂದ್ರೆ ಅದ ಹಾಕೋಬೇಕು ಕಣೆ ಅದ್ ಹಾಕೊಂಡು ಚೆನ್ನಾಗ ಹಸಿ ವಾಸನೆ ಹೋಗ ಮಸಾಲೆ ಹಸಿ ವಸನೆ ಹೋಗುವರೆಗೂ ಚೆನ್ನಾಗ ಅದು ಬೇಯಸ್ಕೋಬೇಕಣೆ ಅದು ಮತ್ತೆ ಅದು ಬೇಯ ಹ ಬೇಯಿಸ್ಕೋಬೇಕು ಅದು ಚೆನ್ನ ಕುದ್ದಾದ್ಮೇಲೆ ಮತ್ತೆ ಮತ್ತೆ ಸ್ವಲ್ಪ ನೀನು ಕೊತ್ತಂಬರಿ ಸೊಪ್ ಹಾಕದ್ರು ಚೆನ್ನಾಗಿರುತ್ ಕಣೆ ಹಾ ಕೊತ್ತಂಬರಿ ಸೊಪ್ಪ ಎಲ್ಲಾ ಹಾಕ ಕಣೆ ಮತ್ತ ಮತ್ತೆ ಚೆನ್ನಾಗದು ಕುದಿಸಕೋಬೇಕು ನೀನು ಹಸಿ ವಸನೆ ಹೋಗುವರೆಗೂ ಆಮೇಲೆ ಚೆನ್ನಾಗದು ಕುದ್ದಾದ್ಮೇಲೆ ಒಂದು ಸೈಡ್ಗೆ ಸಿಂಬಿ ಮೇಲೆ ಎತ್ತಿಡ್ಕೋಬೇಕು ಕಣೆ ಅದು ಬಾಣ್ಲಿನ ಎತ್ತಿಡ್ಕೊಂಡಾಗ ಒಂದ್ ಐದ್ ನಿಮಿಷ ಒಂದ ನಿಮಿಷ ಬಿಟ್ಟಾದ್ಮೇಲೆ ಅನ್ನದ ಜೊತೆಗೋ ಮುದ್ದೆ ಜೊತೆಗೋ ಅಥವಾ ಚಪಾತಿ ತರ ಜೊತೆಗೋ ಪರೋಟ ಜೊತೆಗೂ ರೊಟ್ಟಿ ಜೊತೆಗೂ ಅದನ್ನ ತಿನ್ಬೇಕು ಕಣೆ ಹಚ್ಕೊಂಡು ನಾವು ಬಹಳ ಚೆನ್ನಾಗಿರುತ್ತ ಕಣೆ ಇನ್ನೊಂದ್ಸವಲ್ ಪ್ರಯತ್ನ ಪಟ್ಟಿ ಹ್ಮ ನಾನು ಮುದ್ದೆ ಜೊತೆ ತಿಂತೀನಿ ನಿಮ್ ಕಡೆ ಬಾಳ ರೊಟ್ಟಿ ಎಲ್ಲಾ ತಿಂತಾರಲ್ಲ ಕಣೆ
ಹ್ಮ್
ಹಾ ಅದಕ್ಕ ಹಂಗಾಗಿ ತಿನ್ಬೇಕು ಕಣೆ ಅದು ಬಾಳ ಚೆನ್ನಾಗಿರುತ್ ಕಣೆ ನೀನು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕರೆ ಮಾಡ್ತ ತಿನ್ಕಣೆ ಮತ್ತೆ ಯಾಕೋ ನಮ್ಮ್ ಅಮ್ಮ ಕರಿತವ್ರೆ ಕರೆ ಮಾಡ್ತೀನಿ ಆಮೇಲೆ ಬ್ರಾ ಅಮೋಟ್ ಬಂತ
ಹಾ